ಕೇಳಿಸ್ತಿದೀಯ ನಿಮ್ಗೆ..
ಕೇಳಸ್ತಿದೆ
ಏನ್ ಮಾಡ್ತಿದ್ರಿ
ನಾನು ಸುಮ್ನೆನೆ ಬಟ್ಟೆ ಒಣಗ ಹಾಕ್ಬಿಟ್ಟು ಬಂದ್ಬಿಟ್ಟು ಊ ಊಟ ಮಾಡಿ ಕೂತಿದ್ದೆ
ಹೌದಾ ಆ ಕಡೆ ಎಲ್ಲಾ ಮಳೆ ಏನು ಇಲ್ವಾ
ಇಲ್ಲ ಆ ತರ ವಾತಾವರಣ ಇತ್ತು ಇವತ್ ಸ್ವಲ್ಪ ಬಿಸಿಲ್ ಬರ್ತಾ ಇದೆ
ಹೌದಾ ಇಲ್ಲ ಈ ಕಡೆ ನಾವೇನಾದ್ರು ಬಟ್ಟೆ ಹಾಕದ್ರೆ ಮುಗೀತಂತ ನಮ್ ಕೆಲ್ಸ
ನನ್ ಬೆಳಗ್ಗಿಂದ ಒಂದ್ ಸ್ವಲ್ಪ ಇದಿತ್ತು ಒಮ್ಮ. ಮಳೆ ಬಂದ್ ಬಿಡತ್ತೆ ಬಟ್ಟೆ ಹಾಕೋದ್ ಬೇಡ ಅಂತ ಮತ್ ಅವ್ರ್ ಮಿಷಿನ್.. ಗಾಕ್ಬಿಟ್ಟು ಹೋಗ್ಬಿಟ್ಟಿದ್ರು ಏನ್ ಮಾಡಕ್ ಆಗತ್ತೆ ಅಂತ ಒಣ್ಗ್ ಹಾಕ್ ಬಿಟ್ಟಿದ್ದೆ.. ಮ್ಮ್ ಹ್ಮ್ ನೆನ್ನೆ ಏನ್ ಮಾಡಿದಾರೆ ಅಂದ್ರೆ ಇವ್ರು ಅ ನಮ್ಮಕ್ಕ ಮೊನ್ನೆ.. ಮಾಡ್ಬೇಕಾದ್ರೆ ಬಟ್ಟೆ ಕೈಯಲ್ಲಿ ಹೋಗ್ಬಿಟ್ಟು ಸ್ಪಿನ್ನಿಂಗ್ ಮಾತ್ರ ಹಾಕಿತ್.. ಟಿದ್ರು ಹದ್ನಾಲಕ್ ನಿಮ್ಶ ನೆನ್ನೆ ನಮ್ ಚಿಕ್.. ಅಕ್ಕಮ್ಮ ಹೋಗ್ಬಿಟ್ಟು ಅದೇ ಸ್ಪಿನ್ನಲ್ಲೇನೆ ಬಟ್ಟೆ ಹಾಕ್ಬಿಟ್ಟು ಬಂದ್ಬಿಟ್ಟವ್ರೆ.. ನಾನ್ ಗೊ ನಾನ್ ಒಣ್.. ಗಾಕ್ಬಿಟ್ಟು ಎತ್ಕೊ ಬಂದ ಹಾಕಿದೀನಿ ಬಟ್ಟೆ ಯಾಕೋ ಚೆನ್ನಾಗೆ ಒಗ್ದಿಲ್ವೆ ಇವತ್.. ತ್ತು ನೋಡ್ತಾ ಇದ್ರೆ ಸ್ಪಿನ್ನಲ್ಲೆ.. ನನಗ್ ನಗು ನಾನು ಹತ್ಸರಿ ಒಣ್ಗಾಕಿದೀನ್ ಅದೇ ಬಟ್ಟೆನ.. ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ.. ಕಡೆಗೆ .. ನಗು ಮತ್ತೆ ಅದೇ ಬಟ್ಟೆ ನಿವತ್ ಹಾಕುದ್ರು ಮತ್ತೆ ಅದುನ್ನೇ ಒಣ್.. ಗಾಕ್ ಬಿಟ್ಟಿದಾರೆ.. ನನ್ಗೆ ಇದ್ ಯಾವ್ದೋ ಕರ್ಮ ಅಂತ ಹೇಳ್ಬಿಟ್ಟು ಒಣ್ಗಾಗ್ತ ಇದ್ದೆ ಏನ್ ಮಾಡಾಕ್ ಆಗತ್ತೆ.. ಪಿನ್ನಲ್ ಹಾಕಿದ್ರೆ ನನ್ಗ್ ಏನಾದ್ರು ಗೊತ್ತ ಅಂದ್ರೆ ನೋಡ್ಬೇಕ್ ತಾನೆ ಮಿಷೀನ್ ಅಲ್ ಹಾಕ್ದಾಗ್.. ಗ ಏನ್ ಐತೆ ಏನ್ ಇಲ್ಲಾ ಅನೊ.. ಆನ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತು ಮುಗೀತು ಅಲ್ಗೆನೆ
ಅಯ್ಯಯ್ಯೋ ಹ್ಮ್ ಹೌದಾ
ಹಾ ಹ
ಹ್ಮ್ ಮತ್ತೆ
ಮತ್ತೆ ನೀ ಹೇ
ಏನ್ ತಿಂದ್ರೆ ನಾಷ್ಟಾ
ನಾನ್ಷ್ಟಾ ನಿನ್ನೆ ರಾತ್ರಿ ಬಸ್ ಸಾರ್ ಮಾಡಿದ್ರು ಹಾ ತಿನ್ನೆ ತಿಂದೆ
ಹೌದಾ ನಮ್ಮ ಮನೆಯಲ್ಲೂ ಪೇಳೆ ಸಾರು.
ಹಾ
ತಿನ್ಬೇಕು ನನ್ಗೆ ತಿನ್ಬೇಕಂತ ಆಸೆ ಆದ್ರೆ ನಾನು ಬೆಳಗ್ಗೆ ಇತ್ತಿನ ಬಟ್ಟೆನ ರಾಗಿ ಗಂಜಿ ಕೊಡ್ತಿ ಅದಿಕ್ಕೆ ಅದು ಗುಡಿಕ್ ಏನು ತಿನ್ಬೇಕಂತ ಅನ್ಸ್ದೆ
ಮತ್ತೆ ಏನ್ ಮಾಡ್ಬೇಕ ಅನ್ಕೊಂಡಿದ್ದೀರಾ ಇವತ್ತೆಲ್ಲಾ ಅರ್ಧ ದಿನ ಮುಗಿ ತನ್ಕೊಳ್ಳಿ
ಕಾಲೇಜ್ಕ ಉಡ್ತಾ ಇ್ದನಿ ಸಿಕ್ಕಿದೆ ಒಂದೆರಡುೂ ಆದ್ರೆ ಅಲ್ಲಿ ಹೋಗ್ ಮಾತಾಡ್ಕೊಂಡ್ ಬರ್ಬೇಕು
ಹಾ ಹಾ
ಹ ಮಾತಾಡ್ಕೊಂಡ್ ಬರ್ಬೇಕಲ್ವಾ ಅವ್ರಗೆ ಕರೆ ಮಾಡಿದ ಅ ನಾನು ಕರೆ ಮಾಡಿದ್ರೆ ಅವರು ಬನ್ನಿ ಈಗ್ ಬನ್ನಿ ಆಗ ಬನ್ನಿ ಅಂತ ಅಂದರು ಸರಿ ಬಿಡಿ ಅವ್ರೇ ಹೇಳ್ತಾರೆ ಏನಾದ್ರು ಶುರು ಆಗ್ಬಿಟ್ರೆ ಅಡ್ಮಿಷನ್ ಗಳೆಲ್ಲ ಅವ್ರು ನಮ್ಕಿನ ಅವರೇ ಜಾಸ್ತಿ
ಹೌದು ನಾವ್ ಬೇಡ ಅಂತ ಇದ್ರು ಹತ್ತ್ ಸರಿ ಕಾಲ್ ಮಾಡ್ಬಿತಾರೆ ಬನ್ನಿ ಆಗೋಗತ್ತೆ ಇದೊಂದೇ ಇರೋದು ಕೊನೇದು ಅಂತ ಹೇಳ್ಬಿಟ್ಟು
ಹೌದು ಅದಕ್ಕೆ ಸುಮ್ಮ್ನೆ ಕುತ್ಕೊಂಡಿದೀನಿ ನಮ್ಮ ಅಪ್ಪ ಅಮ್ಮನ ಕೇಳ್ಬೇಕಲ್ವಾ ಮತ್ತೆ
ಮತ್ತೆ ನಾನುನು ಒಂದ್ ಕಾಲೇಜ್ಗೆ ಕರೆ ಮಾಡಿದ್ದೆ ಹ್ಮ್ ಅದೇ ಎಮ್ ಬಿ ಎ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಈ ತರ ಎಕ್ಸಾಮ್ ಏನಾದ್ರು ಬರ್ದಿದ್ರೆ ಹೇಳಿ ಯಾವದು ಇದು ಅಂತ ಕೇಳ್ತಾ ಇದ್ರು ಹ್ಮ್ ಇಷ್ಟಿಷ್ಟ ಆಗತ್ತೆ ಆ ಎರಡೆರಡು ಸಬ್ಜೆಕ್ಟ್ ನ ಇವು ನೀವು ಆಯ್ಕೆ ಮಾಡ್ಕೋಬೋದು
ಹ್ಮ್
ಜೊತೆ ಇನ್ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ಲಾ ಹೇಳ್ತಾ ಇದ್ರು ಹ ಸರಿ ಆಯ್ತು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಒಂದ್ ಒಂದೇ ಒಂದ್ ಕಾಲೇಜ್ ಬಗ್ಗೆ ತಿಳ್ಕೊಂಡ್ರೆ ಸಲ ಲ್ಲ ತಾನೆ ಒಂದ್ ನಾಲ್ಕ ಐದ್ ಕಾಲೇಜ್ ಬಗ್ಗೆ ತಿಳ್ಕೊಂಡು ಹ ಆಮೇಲೆ ಮಾಡ್ಬೇಕು ತಾನೆ
ಹೌದೌದು
ಹ್ಮ್
ಒಂದ್ ಕಡೆ ತಿಳ್ಕೊಂಡ್ ಒಂದೇ ಕಡೆ ಹೋಗ್ಬಿಟ್ರೆ ಹಂಗ ಆಗತ್ತೆ ಏನಂದ್ರೆ ನಮ್ಗೇನು ಗೊತ್ತೇ ಇರಲ್ಲ ಏನ
ಹೌದು ಅವರು ಹೇಳದೆೇ ಎಲ್ಲಾ ನಿಜ ಅನ್ಕೊಬಿಡ್ತ ಬಿಟ್ ಬಿಟ್ರೆ ಅಷ್ಟೇನೆ ಆಮೇಲೆ ಇನ್ನೊಂದ್ ಕಡೆ ಆಮೇಲೆ ಸೇರ್ಕೊಂಡ್ ಮೇಲೆ ಹೋಗಿ ಈ
ಅಯ್ಯೋ ಇನ್ನ ಇನ್ನ ಚೆನ್ನಾಗೆ ಹೇಳ್ಕೊಡ್ತಾರೆ ಇನ್ನ ಕಡಿಮೆ ಫೀಸ್ ಅಂತ ಎಲ್ಲಾ ಗೊತ್ತಾಗುತ್ತೆ
ಇದೇ ಅದೇ ಸರಿ ಹೋಗತ್ತೆ ಕಾಲೇಜ್ ಬಗ್ಗೆ ತಿಳ್ಕೊಂಡು ಅವರೊಂದು ಹೇಳ್ತಾರೆ ಇವರು ಒಂದ ಹೇಳ್ತಾರೆ
ಇನ್ನೊಂದ ಏನಾಗತ್ತಂದ್ರೆ ಆ ನಾವು ಸೇರ್ಕೊಂಡಿದ್ದಾದ್ಮೇಲೆ ಆ ಕಾಲೇಜ್ ಗಬ್ಬೆದ್ದೋಗುತ್ತೆ
ಹೌದು ಅದು ನಿಜನೇ ಅಲ್ಲಿವರ್ಗೂ ಚೆನ್ನಾಗೆ ಇರತ್ತೆ ಅದಾದ್ಮೇಲೆ ಹೋಗ್ಬಿಟ್ಟಿರತ್ತೆ
ನಾ ಸೇರ್ಕೊಂಡಾಗ ಎಲ್ಲಾನೂ ಕೇಳಿನೇ ಸೇರ್ಕೊಂಡಿದ್ದೆ ಆಯ್ತಾ ಈ ಡಿಗ್ರಿಗೆ ಎಲ್ಲಾರು ಚೆನ್ನಾಗಿ ಚೆನ್ನಾಗಿದೆ ಅಂತಂದ್ರು ಸೇರ್ಕೊಂಡ್ಮೇಲೆ ಆಯ್ತ ಗೊತ್ತಾ ನಮ್ಗೆ ಮೊದಲ್ನೇ ಇಯರ್ಲ್ಲಿ ಗ ನಮ್ದು ಕಾಲೇಜ ಅಲ್ಲಿ ಏನೋ ಕಾರ್ಯಕ್ರಮ ಇತ್ತು ಆಗ ಆ ಕೊನೆ ಯಾರ ಇರ್ತಾರಲ್ಲ ಅವ್ರನ್ನ ಯಲಾರನುನು ಅವರು ಚೆಕ್ ಮಾಡಿನೇ ಕಳ್ಸ್ತಾ ಇದು ಅದ್ರಲ್ಲಿ ಒಂದ್ ಹುಡ್ಗನ ವಾಚ್ ಮ್ಯಾನ್ ಏನ್ ಮಾಡಾರ ಹಂಗೆ ಕಳ್ಸಬಿಟ್ಟಿದ್ದಾರೆ ಅಂದ್ರೆ ಒಳಗಡೆ ಬರಕ್ ಬಿಟ್ಟಿಲ್ಲ ಅದೇ ಇದು ಕುಡ್ದಿದಾರ ಅಂತ ಎಲ್ಲ ಚೆಕ್ ಮಾಡ್ತಾರೆತಾನೆ ಅದ್ರಲ್ಲಿ ಅವ್ರದ್ದು ಇದೆ ಅಂತ ಬಂದ್ಬಿಟ್ಟಿದೆ ಅದಕ್ಕೆ ಅವ್ನು ಬಿಟ್ಟಿಲ್ಲ
ಹ್ಮ್
ಏನಾಗಿದನ್ ಅವನು ಅ ಅದೇ ನಶೆಯಲ್ಲಿ ಚಾಕು ಎತ್ಕೊಂಡ್ ಬಂದಿ ಅಲ್ಲೇ ವಾಚ್ ಮ್ಯಾನ್ ಸಾಯ ಸಾಯ ಆಕ್ಬಿಟ್ಟ ಅಲ್ಲೇನನೆ ನಮ್ದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಹೆಂಗಂದ್ರೆ ನಮ್ದು ಮೊದಲ್ನೇ ವರ್ಷ ಅಲ್ವಾ
ಹೌದು
ನಮ್ಮ ಬಂದು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಐದ್ ಗಂಟೆಗನೆ ಮುಗ್ದು ಹೋಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಕಳಿಸ್ತಾ ಇದ್ದಾರೆ ಅಂದ್ರೆ ಎರಡ್ ಗೇಟ್ ಇರ ತಲಾ
ಹ್ಮ್
ಕಡೆಯಿಂದ ಕಳಿಸ್ತಾ ಇದಾರೆ ಇನ್ನೊಂದ್ ಕಡೆ ಅದೇ ನಮ್ದ ನಮ್ ತರ್ ಗ ಹುಡುಗರೆಲ್ಲ ಹೊರಗಡೆ ಇದ್ರು ಅವರು ಅವರೆಲ್ಲ ಬಂದ್ಬಿಟ್ಟು ನಾವು ಮ ಮನೆಗ್ ಹೋಗ್ತಾ ಇರ್ಬೇಕಾದ್ರೆ ಬಂದಬಿಟ್ಟು ಹಿಂಗ ಆಯ್ತು ಅಂತ ಎಲ್ಲಾ ಹೇಳಿದ್ರು ಮನೆಗ್ ಬಂದಿ ಟಿ ವಿ ಆನ್ ಮಾಡೋಣ ಅಂತ ಅಂದ್ರೆ ಭಯ ನಮ್ಮ ಅಪ್ಪ ಅಮ್ಮಗೆ ಆದು ನ ಕಾಲೇಜಿಗೆ ನನ್ಗೆ ಹಾಕಕ್ಕೆ ಇಷ್ಟ ಇಲ್ಲ ನನ್ ಅದೇ ಬ ಸೇರ್ಕೊಂಡ್ ಬಿಟ್ಟಿದೀನಿ ಆಮೇಲೆ ಯಾರು ಫೋನ ಅಲ್ಲೇ ಬರ್ತಾ ಇದೆ ನೋಡು ಅಂತ ಕಳಿಸಿದ್ರು ನೋಡ್ತಾ ಇದ್ರೆ ಕೊನೆ ತರಗತಿ ಕೊನೆ ಆಹ ಸಣ್ ಹುಡ್ಗ ನಂಗೆ ಸಾಯ್ಸಕ್ಬಿಟ್ಟು ಆಾಗ ನಮ್ಗೆ ಫುಲ್ಲು ಸ್ಟ್ರೀಟ್ ಮಾಡಕ್ ಶುರು ಮಾಡ್ಬಿಟ್ರು ಈಗ ನಾವು ಕಾಲೇಜ್ ಎಂಟು ಹದ್ಿನೈದಕ್ ಶುರು ಆದ್ರೆ ಎಂಟು ಹದ್ಿನೈದಕ್ಕೆ ಹೋದ್ರೆ ತಿರ್ಗ ನಮ್ಗೆ ಮೂರು ಗಂಟೆಗೆ ಆಚೆ ಬಿಡೋದು ಆಮೇಲೆ ದಿನ ನಮಗೆ ಚೆಿಂಗ್ ಮಾಡುದು ಆಮೇಲೆ ರಜಾ ಆಗ್ರೆ ಒ ದಿನಕ್ಕೆ ಏನು ಅಪ್ಪ ಅಮ್ಮಂಗೆ ಕರೆ ಮಾಡುದು ಈ ತರ ತುಂಬಾ ಸ್ಟ್ರೇಟ್ ಮಾಡಕ್ಬಿಟ್ರು ಆಮೇಲೆ ಆಹ ಎರಡು ತಿಂ್ಳಿಗ ಒಂದು ಕಾರ್ಯಕ್ರಮ ಇಡ್ಕೊತಾ ಇದ್ರು ಅದನ್ನೆಲ್ಲ ತಗ್ದಗಬಿಟ್ಟು ಆರು ತಿಂಗ್ಳಗ ಬಂದ ಕ
ಅಯ್ಯೋ ಹಿಂಗೇನೆೇ ಆಗೋದು
ಹ್ಮ ಹೌದು ನೋಡಿ ಆ ಹುಡ್ಗ ವಾಚ್ಮನ್ ಸಾಯಿಸಿ ಆಗ್ಬಿಟ್ಟಿದ್ದಾನೆ ಅವನ ನಾಯ ಕರ್ಕೊಂಡು ಹೋಗಿದ್ದಾರೆ ಈಗ ಈಗ ಎರಡು ವರ್ಷ ಆಯ್ತು ಅನ್ಕೊಳ್ಳಿ ಅವನ್ನ ಜೈಲ್ಗೆ ಹಾಕಿದ್ದಾರೆ
ಹಾ
ಅವನ್ ಇವಾಗ ಕುೂಡಿದ್ರೆನೆ ಮಜಾ ಮಾಡ್ಬೇಕು ಅಂತ ಇದ್ಯಾಾ ಕಾಲೇಜ ಅಲ್ಲಿ ಹೆಂಗ್ ಮಜಾ ಮಾಡ್ಬೇಕೋ ಹಂಗ ಮಾಡ್ಲಿ ಈಗ ಪಪ್ಪು ಪಾರ್ಗೆ ಹೋಗ ತರ ಅಲ್ಲಿ ಕುೂಡ್ಕೊಂಡೆ ಮಜಾ ಮಾಡ್ಲಿ ಕಾಲೇಜ ಅಲ್ಲ ಎಲ್ಲಾ ಏನಕ್ ಮಾಡ್ಬೇಕ ಇವಾಗ ಅವ್ನು ಕುಡುದಿಲ್ಲ ಅಂದಿದ್ರೆ ಅವನ ಒಳ ಕಡೆ ಕುಬ್ಬಿಡ್ತಾ ಇದ್ರು ಅವನು ಈ ತರ ಜೈಲಲ್ಲೂ ಇರೋ ಕತೆ ಇರ್ತಾ ಇರ್ಲಿಲ್ಲ ಏನೊಂದ್ ನಾಲ್ಕ್ ಗಂಟೆ ಅದಾದ್ಮೇಲೆ ಹೋಗ್ಬೋದು ಬಿಡು ಹುಡ್ಗೂರ್ಗ್ ಏನಾದ್ರು ಕೇಳ್ತಾರಾ ಹತ್ ಗಂಟೆಗೆ ಬಾ ಹನ್ನೊಂದ್ ಗಂಟೆಗೆ ಬಾ ಅಂತ ಹ್ಮ್
ಎೇ ಮುಗ್ದಿದಿ ಅಂದ್ರೆ ಎಂಟೂುವರೆ ಅಷ್ಟಲ್ಲಿ ಮನೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಎಂಟು ಗಂಟೆವರೆಗೂ ಏನಿರೋದು ಸಾಯಂಕಾಲನೇ ಬಂದ್ಬಿಡಿ ಅಂತ ಅಂತ ಹೇಳ್ತಾರೆ ಅವ್ರಗ್ ಹಂಗೆಲ್ಲ ಏನಿಲ್ಲ
ಜಿ ಏನ್ ಏನ್ ನಿನ್ಗೆ ಅಂತ ಕೇಳ್ತಾರೆ ಅಲ್ವಾ ಹ
ಹ
ಹಾ
ಹಲೋ
ಹೇಳಿ ಹೇಳಿ ಕೇಳಿಸಿದ್ಯಾಾ
ಹಾ ಇವಾಗ ಕೇಳಿಸ
ಅದೇ ಏನೋ ಆಯ್ತ ಅನ್ಸುತ್ತೆ ನನ್ಗೂ ಗೊತ್ತಿಲ್ಲ ಏನಾಯ್ತಂತ ಹ್ಮ್ ಅದೇ ಏನ್ ಗೊತ್ತಾ ಇವಾಗ ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಏನ್ ಅಂತ ಇದ್ರು ಗೊತ್ತಾ ನೋಡು ಇದಕ್ಕೆ ನಿನ್ಗೆ ಆರು ಗಂಟೆಗೆ ಬಾ ಅನ್ನೋದು ನೋಡಿ ಈ ತರ ಎಲ್ಲ ಜನ ಇರ್ತಾರೆ ಈ ಹಂಗಂದಬಿಟ್ಟು ನಾನು ಏನು ಮಾಡ್ತೀರಾ ಹಗೆ ಇದದ್ಬಿಡದು
ಅಲ್ಲಾ ಇವ್ರ ಹೆಂಗ್ ಗೊತ್ತಾ ಈ ಪ್ರಪಂಚದಲ್ಲಿ ನಾನ ಒಬ್ಳೇ ಹುಡ್ಕ ಗೆ ನಾನ್ ಎಲ್ ಹೋದ್ರುನು ನನ್ಗ ಏನಾದ್ರು ಮಾಡ ಬಿಡ್ತಾರೆ ಆ ತರ ಮಾತಾಡ್ತಾ ಇರ್ತ ನನ್ಗಂತೂ ಕೋಪ ಬರ್ತಾ ಇರತ್ತೆ ಏನ್ ಹುಡ್ಗಿ ಅಂದ್ಬಿಟ್ಟ ಏನ್ ಇಷ್ಟೊಂದು ನಾನೇನು ಬಟ್ಟೆ ಬಿಟ್ಚ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀನಿ ನಾನುಮ್ನೆ ಹೋಗ್ಬಿಟ್ಟು ಬರ್ತನಿ ಬೆ ಹಾಕೊಂಡು ಅಂತ ಹೇಳ್ತಾರ ್ರೆ ಜಾಸ್ತಿ ಮಾತಾಡ್ಬೇಡ ಹೋಗ್ತಾ ಇರ ಒಳಗಡೆ ಬಿಡ್ತಾರ
ಹುಡ್ಗುರ್ನ ಹದದು ಪದ ಅಲ್ಲಿ ಬೆಳೆಸ್ಬೇಕು ಅಪ್ಪ ಅಮ್ಮ ಹುಡ್ಗುರ್ನ ಬೆಳಸಲ್ಲ ಹುಡ್ಗಿರ್ನ ಯಾವಾಗ್ಲ ಇ ಹಿಡ್ದು ಇಟ್ಕೊಂಡೆ ಇರ್ತಾರೆ ಹುಡ್ಗುರ್ನ ಹಡ್ದಿಡ್ಕೊಬೇಕು ತಾನೆ
ಂಗ ಗೊತ್ತಾ ಈ ಬಿಟ್ಬಿಟ್ಟಿರ್ತಾರ ನೋಡು ಆ ಹುಡುಗುರು ಆಮೇಲೆ ನಮ ತರ ಹಿಡ್ದಿ ಇಟ್ಕೊಂಡಿರ್ತಾರೆ ನೋಡು ಅವ್ರಗು ಎಷ್ಟು ವ್ಯತ್ಯಾಸ ಇರುತ್ತೆ ಎಲ್ಲಾ ಹುಡ್ಗರು ಹಂಗೆ ಇರಲ್ಲ ನೋಡಿ
ಹೌದು
ಹ ಹುಡ್ಗಿರಲ್ಲೂ ಅಷ್ಟೇನೇ ಬೇರವ್ರಿಗೆಲ್ಲಾ ಬಿಟ್ಟಿರ್ತಾರೆ ನಮ್ ನಮ್ಗೆನೆ ಯಾಕ ಈತರ ಇವಾಗ ನಾ್ ಬಿಡ್ ಬಿಟ್ರೆ ಹೋಗ್ಬಿಟ್ಟು ಏನೇನೋ ಮಾಡ್ಬಿಟ್ಟ ಬರೋದಲ್ಲಾ ನಮ್ದ ಜೀವನ ನಾವ್ ಚೆನ್ನಾಗಿ ಹಿಂತಿರುಗಿ ನೋಡಿದ್ರೆ ಚೆನ್ನಾಗಿ ಅನ್ಸ್ಬೇಕು ನಮ್ದು ತಿರ್ಗ್ ನೋಡು
ಏನಿರಲ್ಲ ಹ್ಮ್್ಮ ನಂದಂತೂ ಏನಿಲ್ಲ ಕಾಲೇಜ್ ಹೋದ ಮನೆಗ್ ಬಂದ ನಾಾನ ಏನಾದ್ರು ಹತ್ ನಿಮಿಷ ತಡವಾಗ ಬಂದ್ಬಿಟ್ರೆ ನಮ್ಮ ಅಜ್ಜಿ ನಮ್ಮ್ ಅಪ್ಪಂಗ ಕರೆ ಮಾಡ್ಬಿಟ್ಟರ ಅವ್ರು ನಿನ್ ಮಗಳು ಈ ತರ ಹತ್ತು ನಿಮಿಷ ಆಗೈತ ಬಂದಿಲ್ಲ ಯಾವಾಗ್ಲ ಅವಳು ನಾಲ್ಕುವರೆಗೆ ಬರ್ತಾ ಇದ್ಲು ಇವಾಗ ನಾಲ್ಕು ನಲ್ವತ್ ಆಗತೆ ಬಂದಿಲ್ಲ ನನ್ಗೆ ನಾನು ಹೋಗಿ ತಕ್ಷಣ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನನಗೋಸ್ಕರ ನಿಲ್ಸ್ಕೊಂಡಿರ್ತಾನೆ ನಾನ್ ಹತ್ಕೊಂಡ್ ಬರ್ತಾ ಇರೋದು
ನಾವ್ ಹತ್ತಿಗ್ ಕೂತ್ಕೊಂಡು ರೆಡ್ ಕಾರ್ಪೆಟ್ ಹಾಕಿಟ್ಟಿರ್ತಾರೆ ಹ ಅದೇ ಆ ತರಾನೇ ಮಾಡ್ತಾ ಇರ್ತಾರೆ ಹೌದು ಇವ್ರ ಮಾಡೋದೆಲ್ಲ ಒಂದೊಂದ್ ಕೆಲ್ಸ ಅಲ್ಲ ಇವಾಗ ನಾನು ಆಹ ಹನ್ನೆರಡನೇ ತರಗತಿ ಓದ್ತಾ ಇರುವಾಗ ಏರಡೂುವರೆಗೆಲ್ಲ ಬಿಟ್ಬಿಡ್ತಾ ಇದ್ರ ಏರ ಡೂುವರೆಗೆ ಬಿಟ್ಟ ಅಂದ್ರೆ ಆಹ್ ನಾನು ಹೋಗೋಷ್ಟಲ್ಲಿ ಆ ಮೂರು ಗಂಟೆ ಮೂರುವರೆ ಏನಾದ್ರೂ ಮೂರವರೆ ಆ ಅಂದ್ರೆ ನಾಲ್ಕ್ ಗಂಟೆ ಆಗ್ಬಿಟ್ಟ ಆ ಅಷ್ಟ್ ಹಾಗೋಯ್ತು ಇಷ್ಟ ದಿನ ಬರ್ತಾ ಇದ್ದೀನಿ ಇವತ್ತೇ ಏನಕ್ ಇಷ್ಟಲೇಟ್ ಏನ್ ಏನ್ ನಡೆಸ್ತಾ ಇದಯಾ ಹೇಳು ಅಂತ ಕೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ಅಯ ನಡ್ಸ್ಬೇಕ ಕಾ ಬಸ್ ನೀನು ಅಲ್ಲಿ ಕಾಯ್ಕೊಂಡಿರ್ತೀಯಾ ಅಂತ ಕೇಳ್ತೀನಿ ಅವಾಗ ಕಾಯ್ಕೊಂಡಿರೋದಲ್ಲ ನಿನ್ ಕರೆಕ್ಟ್ ಟೈಮ್ಗೆ ಬಿಟ್ಟಿದ ತಕ್ಷಣ ಬರಲ್ಲ ಆಟೆ ಓಡ್ಕೊಂಡ್ ಬರ್ತಿಯೇನೋ ಅದಕ್ಕೇನೆ ಬಸ್ ಸಿಗ್ಲಿಲ್ಲ ನೀ ಹಗೆ ಅಂತ ಕೇಳ್ತಾ ಇರ್ತಾರೆ ಅದ್ ಏನ್ ಮಾತಾಡ್ತಾರೆ ದಿನಾ ಆ ದಿನ
ಸರಿ ರೀ ನಮ ಸ್ನೇಹಿತರು ಯಾರೋ ಕರೆ ಮಾಡ್ತ
ಹಾ ಹಾ ಸರಿ ಸರಿ ಮಾತಾಡಿ ಆಮೇಲೆ ಮಾತಾಡ್ತೀನಿ ಹಾ